ಅಲೂ.
ಹಲ
ಹಾ ಅಲೋ ಆರಾಮದಿರಾ.
ಹಾ ಆರಾಮಿದ್ದೀರಿ ನೀವು.
ನಾವು ಅರಮದವಿ ನೂಡಪ.
ಏನ್ ಮಾಡ್ತಾದ್ಯ.
ಏನಿಲ್ಲ ಸುಮ ಕುಂತ ಅಣ ನಿಮ್ದ ಊಟ.
ನಮ್ಮಂದ್ ಊಟ ಆಯ್ತ್ ನಿಮ್ದ್.
ಹಾ ನಮ್ದ ಇಲ್ಲಪ್ಪ ಇನ್ನ ಮಾಡ್ಬೇಕ ಇವ ಹೋಗಿ.
ಮತ್ತೆ ಏನ್ ಸಮಾಚಾರ ಏನ್ಡಲೈತೆ.
ಏನು ಸುಮ್ ನಾವ್ ಒಂದಿಟ್ಟ ಇದು ಹೊಲ ಮಾಡಿಕೊಂಡಿ ಒಂದ್ ನಾಕೈದೆ
ನಾಕೆಕ್ರೆ ವಲ.
ಹ್ಮ
ತಿದ್ದೀರ.
ಹಾ ಹತ್ತಿ ಮಾಡಿ ಹತ್ತಿ.
ಅತ್ತಿ ನಾಲ್ಕ ಎಕರೆ ಕೂಡ ಅತ್ತಿ.
ಹಾ ಅದ್ರಾಗ ಎರಡ್ ಎಕರೆ ಇದು ಮಾಡಿತ್ತತಿ ಉಳಕಿದ್ ಎರಡ್ ಎಕರೆ ತೊಗರಿ.
ತುಗ್ರಿ ಎಸ್ ಬಕ್ ಬಿತ್ ರೀ ಅತ್ತಿ.
ಅತ್ತಿ ಒಂದ್ ಬುಟ್ಟಿ ಏನಿಲ್ಲ ಅಂದ್ರ ಆರ ಏನ ಏಳ್ ಪಾಕೆಟ್ ಹೋಗ್ಯವ ನೋಡು.
ಹಾ ಎಲ್ಪಕ್ಕೆಗತ್ರಿ.
ಹ್ಮ್
ತಮ ಬಿತುಪ ನಾವು. ಹ್ಮ ನಾವ್ ಹತ್ತಿ ಬಿತ್ತು ನಮ್ದು ಒಂದುವರೆ ಎಕರೆ ಬಿತ್ತು ಒಂದೂವರೆ ಎಕರೆ.
ಒಂದುವರೆ ಎಕರೆ. ಹ್ಮ್ ಹ್ಮ್ ಹ್ಮ್ ಒಂದೂ ಎಷ್ಟ ಅದ ಹೊಲ ಪೂರ.
ನಮ್ದು ನಾಲ್ಕ ಎಕರೆ ನಮ್ದು ಕೂಡ ನಾಲ್ಕು ಎಕರೆ ಇದೆ ಹೂ ಎರಡು ಎಕರೆದಾಗ ಅರ್ಧ ಎಕರೆ ಮಡ್ಡಿ ಇದೆ.
ಹಾ ಮಡ್ಡಿ ಅಂದ್ರೆ ಕಂಚಿ ಅದ.
ಇನ್ನೊಂದುವರೆ ಎಕ್ರೆ
ಹಾ
ಚಲೋ ಓದಿತ್ತ ಅದ್ರ ನ ಹತ್ತಿ ಬಿತ್ತಿದೀವಿ
ಹಾ ಎದರ್ ಲೆ ಬಿತ್ತಿರಿ ನೀವು ಟ್ಯಾಕ್ಟರ ಲ ಕೂಲಿಯರ್ ಹಚ್ಚರಿ?
ಟ್ಯಾಕ್ಟರ್ ಎಲ್ರಿ ಟ್ಯಾಕ್ಟರ್ ಬರ ಸಾಲ ಹಾಕಿ ಊರದ ಕೂಲ್ರ್ರ್
ಹಾ ಸಾಲ ಟ್ಯಾಕ್ಟರ್ ಹಾಕರ ಏನು ಎತ್ತು
ಹ್ಮ್ ಎತ್ಗಳು ಹಾಕಕೊಂಡವ್ರ ಈಗ ಎತ್ಗಳು ಸಿಗಲ್ಲಗ ಅವರಿ
ಹ್ಮ್ ಹ್ಮ್ ಹ್ಮ್
ಅದ ರೀ ಮತ್ತೆ ನೀವ ಏನ ತೊಗರಿ ಅದ್ರಲ್ಲ ತೊಗರಿಂಟ ಟ್ಯಾಕ್ಟ್ರ ಆ್ತದೆ
ತೋಗರಿ ಇದ್ರಲೆ ಬಿತ್ತುು ನಾವ್ ಆಟ ಹಾಕ್ತಿರ್ಲ
ಟ್ಯಾಕ್ಟರ್ಲ್ಲ ನಿಮ್ದು ಅದಂ ಟ್ಯಾಕ್ಟರ್ ಸ್ವಂತ?
ಎಲ್ಲಪ್ಪ ಬಾಡಿಗೆ
ಬಾಡಿಗೆ ಎಷ್ಟಾದ್ರ ಬಾಡಿಗೆ?
ಹ್ಮ್ ಕಾಸು ಒಂದು ತ ಗಂಟೆಗೆ ಪ್ಲೇಟ್
ಅದೇ ಒಂದ್ ತಾಸಿಗೆ ಎಷ್ಟ ಐತ್ರಿ?
ಒಂದು ತಾಸಿಗೆ ಎಷ್ಟ್ ಸಾವಿರ ರೂಪಾಯಿ ಬಿತ್ತಲಕ್.
ಸಾವರೆ?
ಹ್ಮ ಬಲ ಸಾಹರಬ ಹ ಗ ಎಲ್ಲರಿಗ ಎಲ್ಲಾರು ಒಡದ್ ಅಂದ್ರೆ ಏೂರು ರೂಪಾಯಿ ಏಳೂರಾ
ಏ ನಮ್ ಕಡೆ ಎಂಟನೂರ ಆಗಿದೀ ಡೀಸೆಲ್ ರೇಟ್ ಹೆಚ್ಚದಲ್ರರಿ
ಹ್ಮ ಹ್ಮ್
ನೋರ್ ಮಾಡ್ರಿ ಬಿತ್ತಕ್ ಅನ್ನ ನೋರ್ ಮಾಡಟ್ರಿ
ಬಿಕಾಂ ಹನ್ನೊಂದು ನೂರಾ?
ಹಾ ರೀ ಯಾಕಂದ್ರ ರಿಸೆಲ್ಚ್ಬ ಬಿಡ್ತಲ್ರರಿ ಮುಂದೆ
ಹ್ಮ ಅದೇಪಾ ಡೀಸೆಲ್ ಎಲ್ಲ ಕಡೆ ಸಿಗಲಾಗಿದೆ ಟ್ಯಾಕ್ಟರ್ಗಳು ಎಲ್ಲ ಬಂದ್ ನೀವು ಬಂದ್ ಬಿದ್ದ್ ಬಿಟ್ಟವ ಅವ್ರು ಮತ್ತಿಟ್ಟು ಡಿಮ್ಯಾಂಡ್ ಜಾಸ್ತಿ ಮಾಡ್ಲಾತ್ತಾರ
ಹ್ಮ್
ಹ್ಮ್ ಮತ್ತೆ ಎಂತ ಸಮಾಚಾರ?
ಏನ್ನಲ್ರಿ ಮತ್ತ ಏನ್ ಓ್ರ್ದ್ತ ಇದರಿ ಎಜುಕೇಶನ್.
ನಾವು ಬಿ ಕಮ್ ಫಸ್ಟ್ ಸೈಮ್.
ಬುಕ್ಕ ಮಾಡಿರಿ ಹ ಹ್ಞೂ ಹ್ಞೂ ಎಲ್ಲಿ ಹೆಚ್ಚೆ ಇರೋದು ಅಡ್ಮಿಷನ್ ಇದು ಮಾಡ್ತದೆ?
ನಾವ ಇಲ್ಲೇ ಮಾಡಿ ಸೆಟಿಯಗ ನಮ್ಮ್ ಊರ ಹತ್ರ.
ಸಮೀಪ ಐತೆೇನ್ರಿ ಏನ್ ಹಾಸ್ಟಲ್ ಇರ್ತ್ರ ಏನ್ರೀ ಲೋಕಲ್ ರೀ
ಇಷ್ಟು ದಿನ ಸಕೆ ಪಿ ಯು ಸಿ ಮುಗತಾನ ಹಾಸ್ಟೆಲ್ ಇದ್ದೆ ಈಗ ಏನೋ ಇಲ್ಲೇ ಮನಲಸ ಊರಿಗೆ ಹೋಗತ್ತನ್ ಬಸ್,
ಏನದ್ರ ಏನ್ ಗಾಡಿ ಬತೀರೇನ್ರರಿ ಬಸ್ ಅವಾವ್ರಿ
ಬಸ್ ಬಸ್ ಮುಂಜಲು ಎಂಟುಕೂ ಹ್ಮ್ ಮುಂಜಳೆ ಅಂಟು ಕ ಹೋಗಿ ಮಧ್ಯಾಹ್ನ ಮೂರಕ್ ಬರುತ್ತ
ಅ ಮಧ್ಯಾಹ್ನ ಐತನ್ ಬಸ್ ನಿ ಬಲೆ? ಹೌದೀ ನಮಲ್ಲಿ ಇಲ್ಡ್ರ ಮುಂಜೆಲ್ ಒಂದೇ ಐತ್ರಿೀ ಬಸ ಅಂದ್ರೆ ನಿಮಲ್ಲಿ ರಾಜ ಕೀಯ ಮಂದ ಚಲೋದೇನ್ರರಿ?
ಆ
ರಾಜಕೀಯ ಮಂದಿ ಪಂಚಾಯಿತಿ ಕರೆಕ್ಟ್ ಕೆಲಸ ಮಾಡ್
ಹಾ ಕೆಲ್ಸ ಮಾಡ್ತಾರ ಕರೆಕ್ಟ್ಗಗಿ
ನಂಬಲ್ಲಿ ಎಲ್ರೀ ನಾವು ದನ ಸಮಸ್ಯೆನ ಬಗೆಹರ್ಸ್ಬೇಕಂತ ಹೋಡದೋಗ್ಬಿಟ್ಟವರ ಬಿಟ್ಟದಾರ
ಹೌದೇನ್ರಿ
ಹ್ಮ್ ನಿಮ ಬಿಡ ಕೆಲ್ಸ ಕರೆಕ್ಟ್
ಹ್ಮ್ ಹ್ಮ್ ಕರೆಕ್ಟ್ ಆಗಿ ಮಾಡ್ತಾರಿಲ್ಲ
ಅಂದ್ರೆವಲ್ಲ ಈಗ ಊರಲ್ಲಿ ಬರುವಂತ ಕರೆಂಟ್ ಚರಂಡಿ ಒಳ ಚರಂಡಿ ವ್ಯವಸ್ಥೆ ಎಲ್ಲ
ಹ್ಮ್ ಎಲ್ಲಾ ನು ಎಲ್ಲಾ ಮಾಡ್ತಾರ ಕರೆಕ್ಟ್ ಆಗಿ ಮಾಡ್ತಾರೆ
ಊರು ದೊಡ್ಡದೇನ್ ರಿ ನಿಮ್ಮದು
ಹ್ಮ ಊರ ಅದ ಒಂದು ಏನಿಲ್ಲಾಂದ್ರರು ಹದಿಮೂರ್ ನೂರ್ ಹದ್ನಾಕ್ ನೂರು ವೋಟಿಂಗ್ ಆದ್ ನೋಡು ಅಷ್ಟ್ರಾ ಬಾಳ ದೊಡ್ಡದೆನಿಲ್ಲ
ಹ್ಮ್ ಹ್ಮ
ಹ್ಮ್ ಒಂದಿಷ್ಟು ಸಮಸ್ಯೆಗಳ ಎಲ್ಲ ಚರಂಡಿ ಸ್ವಲ್ಪ ರೋಡ್ ಕರೆಕ್ಟ್ ಇಲ್ಲ ಊರಾಗ
ಹ್ಮ್ ರೋಡ್ ಮತ್ತೆ ಹೇಳಬೇಕ್ರ ಅದೊಂದು
ಅದೊಂದ ಹೇಳಬೇಕು ಬೀದಿ ದೀಪಗಳಿಲ್ಲ
ಇಗ ಲೈಟ್ಗಳು
ಇಲ್ಲ ಜಾಸ್ತಿ ಈಗ ಎಲ್ಲನ ಹಿಂಗ ಲೈಟ್ ಕಂಬಗಳಿಗೆ ಮನಿಗಳಿಗೆ ಅದಾವ ಕಂಬಗಳಿಗಿಲ್ಲ
ಹ್ಮ್ ಹ್ಮ್
ಹ್ಮ್ ಅದೊಂದ್ ಇಟ್ಟಿ ಹೇಳಿ ಮಾಡಸ್ಬೇಕ
ನಿಮ್ಮೂರಗೆ ಯಾರು ಏನಾದದ್ರ ಬಗ್ಗೆ ತೆಲಿ ಕಳಿಸಿಲ್ಲೇನ್ರ
ಅ ಎಲ್ಲಾ ಹೇಳಿವಿ ನಾವು ಪಂಚಾಯ್ತಿ ಒಂದು ಎರಡು ಮೂರ್ ಸರಿ ಇದು ಕೊಟ್ಟ ಬಂದಿವಿ ಲೆಟ್ರ
ಹಾ ರೀ
ಎರಡ್ ಮೂರ್ ಸರಿ ಲೆಟರ್ ಕೊಟ್ಟು ಬಂದಿವಿ
ಹ್ಮ್
ಅಂದ್ರ ನೋಡು ಕಿವ್ಯಾಗ ಹಾಕಲ್ಲ ಯಾರ ನೋಡ್ಪ ನೀ ನಿಮ್ದ ಆ ಕಡೆ ಎಲ್ಲಾ ಕರೆಕ್ಟ್ ಇರ್ಬೋದು ನಿಮ್ದ ಆ ಕಡೆ
ನಂಬಳ್ಳಿ ಇಲ್ಲರಿ ಸ್ವಲ್ಪ ಹಳ್ಳಿ ಆಗ್ತಲ್ರಿ ಯಾರ ಕೇಳದಂಗೆ ಅದ್ರಿ
ಹ್ಮ್ ಹ್ಮ್ ಹ್ಮ್ ಹಳ್ಳಿ ಯಾದಂತ ಕೇಳಲ್ಲ
ಹಳ್ಳಿಅದೆಂತೆ ಯಾರಿಗೇನು ಅಷ್ಟೊಂದ ಅದ್ರ ಬಗ್ಗೆ ತಲಿನೆ ಕೆಟ್ಸಲ್ರರಿ ಈಗ ನಾವ್ ಕೇಳ್ಕೊಬೇಕ್ ರಿ ನಮ್ ಸದ್ದೇ ಏ ನೀನ್ ಅಂತ ಇದಕ್ಕೆ ಬರ್ತಾರೆ
ಅದ್ರಾಗ ಒಂದ್ ಭಯ ಒಂದ್ ಆಗ್ಬಿಡ್ತಾರ ಏನೊ ನಿನ್ಗ್ ಹೊಡಿತ ನೋಡು ಅದ ಹ್ಮ್ ನೋಡಿ ಏನ್ ನೀವು ಧೈರ್ಯ ಮಾಡಿ ಕೇಳ್ಬೇಕು ಎಲ್ಲಾರ
ಯಾರಿ ಬೇಕಿತ್ ಮಲು ಅವರು ಇಲ್ಲರೀ ಮಲು
ಮಲ್ಲ ಅವರು ಯಾರ ಸರ್ಕಾರ
ಮಲು ಅವರ್ ಇದ್ರಲ್ರಿ
ಹಾ ಇಲ್ಲೇ ಆದದಾರಪ್ಪ ಮಲು ಯಾವ ಮಲು
ಅವ್ರೀ ನಿಮ್ಮ ಕ್ಲಾಸ್ ಮೇಟ್ ಇದ್ನಲ್ರೀ ಮತ್ ಮಲು ಅಂತೆ
ಹಾ ಇಲ್ಲೇ ಅದಾರೆ
ಇದರ್ರಿ ಅವರು
ಇಲ್ಲೆ ಅದಾರ ಬೂಡ್ರಿ ನೀವು
ಅವ್ರರಿಗೆ ವೆಂಕಟೇಶ್ ಅವ್ರ ಕಾಲ್ ಮಾಡ ಅಂತ ಹೇಳ್ರಿ ಸ್ವಲ್ಪ ವೆಂಕೇಶ್ರು ಹಚ್ಚ ಇದಾರೆ
ಹಾ ಸರಿ ಸರಿ ಸರ್
ಹ್ಮ್
ಹತ್ತ ಅವರ
ಹಾ
ಹೌದ್ರಿ ನಮ್ದ ಏನಲ್ರಿ ಅದೇ ಸಪ್ ಪಂಚಾಯ್ತಿ ಬಗ್ಗೆ ಸಪ್ ಅ ಮುನ್ನೆಚ್ಚರಿಕ ಕ್ರಮ ತೆಗೆದುಕೊಳ್ಬೇಕ್ರೀ ಮತ್ ನಮಗ್ ಸಪೋರ್ಟ್ ಮಾಡ್. ತನ್ರಿ.
ನಾವ್ ನೋಡಪಾ ನಾವು ಇಲ್ಲಿ ಊರಾಗ್ ಒಂದ್ ಎರಡ್ ಮೂರ್ ಕೆಲ್ಸಾ ಹೆಂಗ್ ಮಾಡ್ಸೀವ್ ಅಂದ್ರ.
ಹ ರಿ.
ಏಳಿವ್ ಮದಲ ಏಳಿವ ಅವ ಪಂಚಾಯ್ತಿಲಿ ಲೆಟರ್ ಕೊಟ್ಟಿವ ಎಲ್ಲರಿಗ ಹೇಳಿವ್.
ಹಾ ರಿ.
ಅವ್ರೇನ್ ಕೇಳಿಲ್ಲಾ.
ಹೌದ್ರಿ ನಾವು ಇಬ್ಬ್ರೆ ಆಗ್ಬಿಟ್ಟುರಿ ಮತ್ತ್ ಅವ್ರ. ಕೇಳದಾಗ್ರ ನಮ್ಗ್ ರೆಸ್ಪಾನ್ಸೆ ಮಾಡಲಾಗ ರಿ ಕರೆಕ್ಟಾಗ್.
ತಾದ್ ಆದಾದ್ಮೇಲೆ ನಾನು ತಾಲೂಕ್ ಪಂಚಾಯ್ತಿಗೊದೆ ಒಂದ್ಸರಿ.
ಹೌದ್ರೀ ತಾಲೂಕ್ ಪಂಚಾಯತ್ ನೀವಿರನ್ರಿ.
ಹೊದಿ ಅವ್ರನು ರೆಸ್ಪಾನ್ಸ್ ಏನ್ ತೋಲೀಲ್ ಆಯ್ತ ತೋಪ ಮಾಡ್ತೇನ ಅಂತ ಕಳಸ್ಯಾರ.
ಎಷ್ಟ್ ಮಂದಿ ಇದ್ದಿರ್.
ಮಿನಿಮಮ್ ಇಲ್ ಅಂದ್ರು ಒಂದ್ ಇಪ್ಪತ್ ಇಪ್ಪತ್ತೈದ್ ಜನಾ ಇರ್ಬಕ ಅಂದ್ರ ಅವ್ರು ರೆಸ್ಪಾನ್ಸ್ ಮಾಡ್ತಾರ.
ಹೌದಾ.
ಹ್ಮ್. ಹಂಗಾದ್ರ ರೆಸ್ಪಾನ್ಸ್ ಮಾಡ್ತಾರ್ ಇಲ್ಕ ಮಾಡಲ್.
ಯಾರ್ ಯಾರಿಗ್ ಯಾರಿಗ್.
ಹ್ಮ್ನೀವು.
ಹೌದ ರೀ ಅದೇ ಗೊತ್ತಲಾದರಿ ಒಟ್ಟ ನಮ್ಗ ರೆಸ್ಪಾನ್ಸೆ ಮಾಡಲಾಗರ ರೀ.
ಇಲ್ಲಿ ಏನ್ ಮಾಡ್ತೀರ್ಪಾ ಮತ್ತ ನೋಡಿ ಮಾಡ ಅಂತೇಳ.
ಹ್ಮ್ ಅದೇ ಸಪ್ ನಮ್ ನೀವು ಸಪ್ ಸಪ್ಪೋರ್ಟ್ ಮಾಡ್ಬೇಕ್ರಿ ನಂಬಲ್ಲಿ ಇಬ್ರೆ ಆಗಿಬಿಟ್ಟಿವ್ರಿ ಹಂಗಾಗಿ ಕೆಲ್ಸಾ ಯಾವ ಆಗ. ತಯಾರಿಲ್ರೀ.
ಹೌದಾ ನೋಡ್ರಿ ಈಗಾ ಬ ಬಾಳ್ ಮಂದಿಗ್ ಸೇರ್ಸ್ರಿ ಅಂದ್ರ ಏನನ್.
ತ್ರಿ ವಡಲಲ್ಲಲ್ಲಿ. ಹ್ಮ ಬಾಳ ಮಂದಿ ಅನಕ್ಕನ್ರೇನ್ ಕಾಲೇಜ್ ಕ ಹೋಗೋದ ಕಡಿಮ ಐತ್ರಿ ಜನಾ.
ಹ್ಮ್.
ಹಂಗಾಗಿ. ನಾವ್ ಸ್ವಲ್ಪ ಸ ಒಂದ್ ಹತ್ ಹದನೈದ್ ಮಂದಿ ಆತೇವ್ರೀ. ಅದ್ರೊಳಗೆ ಕಾಲೇಜ್ ಬಿಡದು ಹಂಗ ಮಾಡ್ತಾರೀ ಅದ್ರಾಗ್ ಒಂದ್ ಇಬ್ರು ರೆಗ್ಯುಲರ್. ಇಬ್ರ ದ್ ನಲ್ ಕೇಳಳ್ ಬರ್ತವರಿ ಅವ್ರ ಏನು ತಲಗ್ಾಕೊ ಅಂತ ಹೇಳರಿ ನೀೂರ ದೊಡ್ಡರ್ ಕರ್ಕೊಂಬರೀಪ ಮೆಂಬರ್ಗ ಅವ್ರಿಗ ಅಂತಾರಿ.
ಇದು ನೀವ್ ಹೇಳ್ಬಕ್ರೀ ಮೆಂಬರಿಗೆಲ್ಲಾ ಹೇಳಿ ನೀಏನ್ ಮಾರ್ಸ್ ಲ್ಲಾಗ್ಯಾರ ಅಂತ.
ಅದ ಹೇಳವಪ್ಪ ಇಲ್ಪಾ ಅವರು ಹೇಳಿದ್ರ ಅಂದ್ರ ನಾ ಮಾಡ್ತನ್ರಿ ಅಂತ ಹೇಳ್ತಾರಿ ಅವ್ರ ತಾಲ್ಕಾ ಆಪ್ಸಿದರ ಅವರು ನಮ್ಗ ಹೇಳಪ್ಪಾ ಒಂದ. ಮನಿವ್ ಲೆಟರ್ ಒಂದ್ ಒಂದ್ ಕೊಡ್ಲಿ ನಾನ ಆಗಿಂದಾಗೆ ಮಾಡಸ್ತಿನಪಾ ಅಂತ ತತ್ತಾರಿ ಅವ್ರ.
ಇಲ್ಕಂದ್ರ ನೀವ್ ಹೆಂಗ ಮಾಡ್ರ ಒಂದು ಒಂದ್ ಏನಿಲ್ಲ ಅಂದ್ರ ಹದ್ನೈದರಿಂದ ಇಪ್ಪತ್ತ ಜನಾ ಹೋಗಿ ತಸಲಿ ಬಲಿ. ಹೋಗಿ ಸ್ಟ್ರೈಕ್ ಮಾಡಿಬಿಡ್ರಲ್ಲ.
ಹೌದ ರೀ ಅದ ಮಾಡ್ಬೇಕಂತೀರಿ ಯಾರ ಬರಲ್ರರಿ ಅದೇ ಏ ಉಂಟದ್ರ ನಮಗ ಈ ಹಳ್ಳಿಗಡೆ ಬಿಡ್. ತ್ರಿ ಮನ್ಯಾಗ್ ನು ಬೈದ್ ಬಿಡ್ತಾರ್ರೀ ಅದೆಲ್ಲದ ನಿನಗ್ಯಾಕ್ ಬೇಕ್. ಅದ ತೊಂಡ ನೀ ಏನ್ ಮಾಡ್ತ ನಿನ್ಗ ಏನ್ ಆತದ ಅಂದ್ರ ಅವ್ರ ಮಕ್ಕಳದ್ರ ಎ. ಅವ್ರುನ ಹೇಳ್ತಾರೆ ಮಕ್ಕಳಿಗೆ ಮಕ್ಳಿಗೆ ಏನಾರು ಮ. ಮತ್ ಮನ್ಯಾಗ್ ಮಾತ್ ಕೇಳ್ಬೇಕಾತಿ ಅಂತ ಅವ್ರು ಬಿಡ್ತಾರ್ರೀ ನಮ್ಮ ಮನ್ಯಾಗ ನಾವು ತಿಳಿಶ್ ಹೇಳಿವ್ರಿ ಹಿಂಗ ಅಂದಿದ ನ. ಮನ್ಯಾಗನ ಅವಪ ಅವ್ರ ಅರ್ಥಾ ಮಾಡಿಕೊಂಡಾರೀ. ಯಾಕಂದ್ರ ನಮ್ ಬಸ್ ದಿನಾಲು ಹೋಗಕ್ ಬಸ್ ಇದದಿಲ್ರಿ ಮುಂಜಲೇದ ನಡ್ಕೊಂಡ್ ಹೋಗ್ಬಕಾಗಿತ್. ತ್ರಿ ಹಂಗಾಗಿ ಬಸ್ ಬಿಡ್ಸಿದುಲ್ರಿ ಗೊತ್ತಾಗಿ ಮತ್ತ್ ಇಷ್ಟ ದಿನಕ್ಕಂತ ನಡ್ಕಂತ ಹೋಗ್ಬೇಕಾಗತಿತ್ ಅದ ಅಂತ ಎಲ್ಲಾ ಹೇಳೆವ್ರಿ ಮನ್. ಗ ಹಂಗಾಗಿ ಅರ್ಥಾ ಮಾಡಿ. ಕಂಡ್ರಿ ನಮ್ಮ ಮನ್ಯಾಗನ್ರಿ ಅವ್ರ ಮನ್ಯಾಗ್ ಹೇಳ್ರು ಅವ್ರು ಅರ್ಥಾ ಮಾಡಕತ್ತಲ್ರ್ರೀ.
ಹೌದೌದ ಒಬ್ಬೊಬ್ಬ್ರ ಮನ್ಯಾಗ ಅವ್ರರು ತಂದೆ ತಾಯಿ ಮೇಲೆ ಓದ್ತದ ಒಬ್ಬೊಬ್ಬರು ಯರ್ಥ ಮಾಡ್ಕೊತಾರ ಮಗನ್ ಮೇಲೆ ನಂಬಿಕೆ ಇಟ್ಟಿರ್ತಾರ ಹಂಗ ಒಳ್ಳೆ ಕೆಲ್ಸನ ಮಾಡ್ತನಪ್ಪ ಒಬ್ ಒಂದೊಂದ್ ಮನಯಾಗ ಏನಿಲ್ಲ ಬರೇ ಇಂಥ ಕೆಲ್ಸ ಮಾಡಕ್ ಏನನ ಒಳ್ಳೆ ಕೆಲ್ಸ ಮಾಡಕ್ ಹೋದ್ರೆ ಯದ ಯಾಕ ಮಾಡ್ತಿದಿ ಅವರು ನನ್ಗ್ ಬಂದ್ ಹೇಳತರ ಮಾಡ್ಬೇಡ ಅಂತಂತ ಹ ಅವ್ರ ಮೇಲೆ
ಅದ ಎಲ್ಲ ನೋಟ್ಟದ್ರಿ ಹಂಗಡ್ರ ಹುಡ್ರ ಎಲ್ಲ ಹುಡ್ರ ಬರ್ತಂತ
ಹ್ಮ್
ಹುಡರು ಬರ್ತಾವಂತಾರ್ರೀ
ಹ್ಮ್
ಆದ್ರ ಅವ್ರ ಮನ್ ಕಳ್ಸಲ್ ಅವ್ರ ಮನೆಯಾಗ ಏನ್ ಮಾಡತಾರ ಬೈದು ಬಿಡತಾರೀ ಈಗ ಅವ್ರು ಆಯ್ತ ಅವ್ರು ಬಂದಿದ್ದ ದಿವಸ ಮನಗೆ ಫೋನ ಹೆಚ್ಚೆ ಬಿಡ್ತಾರೆ ಯಾರ ಏ ನಿಮ್ಮ ಮಗಗೆ ಮಾಡ ಕುೂಂತ ನೋಡ್ರ ಅಂತೇಳಿ
ಹ್ಮ್ ಹಿಂಗ ಇಂತ ಎಲ್ಲ ಕೆಲ್ಸ ಮಾಡ್ಲಾತಾನಂತ
ಹ್ಮಞರೀ ಅದನ್ನ ಅವ್ರಿಗ ಏನ್ ಗೊತ್ತಲ್ರರಿ ಪಾಪ ಅವ್ರ ತನ್ ಜೊತೆ ಆಗೇನ್ರರಿ
ಹೌದೌದು ಅವ್ರನು ಸ್ವಲ್ಪ ಏನ್ ಎಜುಕೆ ಎಜುಕೇಟೆಡ್ ಇತ್ ಅಂದ್ರ ಎಜುಕೇಟೆಡ್ ಪರ್ಸನ್ ಇದ್ರ ಅಂದ್ರ ತಿಳ್ಕೋತಾರ ಇಲ್ಕಂದ್ರ ತಿಳ್ಕೊಲ್ಲ ಆಟ
ಹಾಗೆ ಸ್ವಲ್ಪ ನಮ್ಗ್ ಹೊಡ್ತ ಬಿಳಕ್ ಕುಂತದ್ರ ಅವ್ರ ಲಷಿಂದ ಹ್ಮ್ ಸ್ವಲ್ಪರಬ ಸ್ವಲ್ಪ ನೀವು ಮಂಂತರ ನಮ್ಗ ಸ್ವಲ್ಪ ಒಂದ ಸಹಾಯ ಮಾಡಿದ್ರೆ ನಡೀತರಿ
ನೋ ಮಂತವಪ್ಪ ನಿಮ ಕಿತ್ತ ಚಿಂತವಾಗಲ್ಲ
ಹ್ನ್ ರ ಮತ್ತೆ ನಿಮ್ ಕಡೆಗೆ ಯಾರ ಹಿಂಗ ಇದಾರೆ ಯಾರ ಸ್ವಲ್ಪ ಬಂದು ಜಾಸ್ತಿ ದೊಡ್ಡ ಪ್ರತಿಭಟನೆ ಮಾಡಿಬಿಟ್ರಐತ್ರಿ ಎ ಎಲ್ಲ ಊಗ್ ಬರ್ತಾರ ನಮ್ಮ್ಊರಿಗೆ ನಿಮ್ವರಿಗನ್ ಆದ್ರೆ ನಿ ಊರಿಗೆ ಏನ್ ಸಪಾಟ್ಟತ್ತ ಅಂದ್ರ ನಾವು ಬರ್ತೇವ
ಹಾ ಹಿಂಗೆ ಆ ಎರಡು ಊರ್ ಕಡೆ ಅಡ್ಜಸ್ಟ್ ಮಾಡ್ಕ ಅಕತ್ ತೋಗಂದ್ರು ನಾವ್ ಕೈ ಜೋಡಸ್ತೀವಿ ನೋಡಪಾ
ಬರ್ತರಿ ನಾವ್ಂತ್ರ ಬರ್ತರಿ ನಾವ್ ಇದ್ ದವಸ್ಸಂತ್ ಬರ್ತ್ರಿ ನಮಲ್ಂತ್ರ ನಾಲ್ಕ್ ಮಂದಿವ್ರೀ
ಹಾ
ನಾವು ನಾಲ್ಕ ಮಂದಿನವು ಎಟ ಟೈಮ್ ಯಾವ್ದ ಕೆಲಸಕ್ಕೆ ಕಲ್ದಮ್ ಬರ್ತೀ ನಾವು
ಅರಿ ಸರಿ ತಗೋ ಇಲ್ಲ ನೀ ನಮ್ಮೂರದದು ಬುದ್ಧ ಇದು ಅಭಿವೃದ್ಧಿ ಮಾಡಕ್ ನೀವು ಸಪೋರ್ಟ್ ಮಾಡಬೇಕು ನೀಊರ ಅಭಿವೃದ್ಧಿ ಮಾಡಕ್ ನಾವು ಸಪೋರ್ಟ್
ಹಾ ರೀ ಮಾಡ್ತೀರೀ ಮಾಡ್ತವರ ಹಂಗೇನಲ್ ರೊಟ ಹಳ್ಳಿಗಳು ಬೆಳ್ಬಕ್ ಈಗ
ಹಾ ಸರಿ ಸರಿ ತೋಪ ನೋ ಆಯ್ತು ಏನನ್ ಮತ್ತತ್ ಏನನ್ ಇತ್ತ ಅಂದ್ರೆಫೋನ್ನ್ ಸರಿ ನಾ ಸ್ವಲ್ಪ ಇದು ಮಾಡಾತೀನಿ ಹ್ಮ ಸರಿ ಇಡು ನಾ ಈ ಕಡೆ ಪೋನ್ ಸೈಡಿಗೆ ಇಟ್ಟಿನಿ ಕಟ್ ಮಾಡ್ನ ನೀನೆ
ಆಯ್ತ್ ರಿ ಧನ್ಯವಾದಗಳು
ಹಾತ